ಹಲೋ? ಕೇಳಿಸ್ತಿದೀಯಾ ಕೇಳಿಸ್ತಿದೀಯಾ ಹಾ ಏನ್? ಏನ್ ಮಾಡಾಕತ್ತೀರಿ.
ಏನ್ ಇಲ್ಲಾ ನೀವೇನ ನಡೆಸಿರಿ.
ನಾ ಏನ್ ಮಾಡತ್ತೀರಿ.
ಏನೆಲ್ಲ ಸುಮ್ನೆ ಕುಂತಿದ್ದೋ ನೀವೇ ನಡ್ಸಿರಪ್ಪ ಅಂದ.
ನಾವು ಏನಿಲ್ಲ ಟಿವಿ ನೋಡ್ ಕೋತ ಕೂತಿದ್ದವಿ ನೋಡ್ರಿ ಇಷ್ಟ ತನ ಕರೆಂಟ್ ಇದ್ದಿದ್ದಿಲ್ಲಾ? ಮಳೆ ಬಂದಿತ್ತಲ್ಲ ಇವ ಬಂತು ಕರೆಂಟು ಅದಕ್ಕೆಟಿವ್ ನೋಡ್ಕೋತಾ ಕೂತಿದ್ವಿ
ಹಾ ಹಾ
ಹ್ಮ್ ನೀವ ಆರಾಮದಿರಿ
ಹಾ ಆರಾಮ್ ಇದೇವ್ರೀ ನೀವ್ರೀ
ಆರಾಮದೇ ನೋಡ್ರಿ ನಾಷ್ಟ ಏನ್ ಮಾಡಿದ್ರಿ ಬೆಳಿಗ್ಗೆ
ಬೆಳಗ್ಗೆ ಉಪ್ಪಿಟ್ಟು ಮಾಡಿವ್ರಿ
ಹೌದಾ ನಾನ್ ಮಂಡಳ ಒಗಣಿ ಮಾಡಿದ್ದೆ ನೋಡ್ರಿ
ಹಾ ಹಾ ಮನೇಲಿ ಯಾರಾರು ಇದ್ದೀರ
ನಾವು ನಾನು ನಮ್ಮನೆಯವರು ಅಷ್ಟೆ
ಹೌದಾ
ಹಾ
ನಿಮ್ಮನೆಯವರು ಏನ್ ಮಾಡ್ಕೊಡಿದಿದ್ದಾರೆ
ನಮ್ಮ ಮನೆಯವರು ಇಲ್ಲಿ ಕೂಲ್ ಡ್ರಿಂಕ್ಸ್ ಹೋಲ್ಸೇಲ್ ಅಂಗಡಿ ಐತ್ರಿ ಅವ್ರ ಸರ್ದ್ರಿ ಅದ್ರೊಳಗೆ ಮ್ಯಾನೇಜರ್ ಅದ್ರೀ
ಹೌದಾ
ಹ್ಮ್ ಏನ್ ಮಾಡ್ಕೊಂತ ಹೋಗ್ತಾರಾ ನಾನು ಎಷ್ಟ್ ದಿವ್ಸ ಸ್ಕೂಲ್ಗೆ ಹೋಗ್ತಿದ್ದೇರಿ
ಹಾ ಹಾ
ಪ್ರೆಸೆಂಟ್ ಮನೇಲ್ಲ ಇದೀ ನೋಡ್ರಿ
ಏನ್ ಏನ್ ಕಲ್ಸಕೊಲ್ತಾರ
ಹಾ ಕಲ್ಸಕ್ಕೆ ಹೋಗ್ತಿದ್ದೆ
ಹಾ ಹಾ ಹೌ
ಹ್ಮ್ ಇವಾಗನ ಸ್ಕೂಲಗ್ ಹೋಗ್ಬೇಕು ಅನ್ ಇಕೊಂಡೆ ಇವಾಗ ಪ್ರೆಸೆಂಟ್ ಈಗ ನಾಳೆ ಶ್ರಾವಣದಾಗ ನಮ್ಗ್ ರಜಾ ಬೇಕಲ್ಲಾ ಮತ್ತೆ ಹೋಗಕತ್ವಿ ಅಂತಂದ್ರೆ ನಮ್ ರಜಾ ಕೊಡಂಗಿಲ್ಲ ಕಂಟಿನ್ಯೂ ಬರ್ಬೇಕ ಒಂದು ಎರಡು ಅಂದ್ರೆ ನಡತದ ಇವ ಶ್ರಾವಣದಾಗ ನಮ್ಮ ಮನಲಿ ಸ್ವಲ್ಪ ರಜಾ ಇದು ಬೇಕ ಫಂಕ್ಷನ್ ನಂಗ ರಜೆ ಬೇಕಲ್ಲ ಮತ್ತ ಅದಕ್ಕೆ ಸಿಗಂಗಿಲ್ಲ ಏನಿಲ್ಲ ಮತ್ತ ಹೋಗಕತ್ವಿ ಮತ್ತೆ ಬಿಡಂಗಿಲ್ಲ ಬಿಡುಗಡೆ ಇರ್ಲಾರು ಅದಾವ ಹಂಗಾಗಿ ಈ ವರ್ಷ ಬೇಡ ಬೇಡ ಬುಟ್ಬುಡು ಆರಾಮ ಮನೇಲಿ ಅಂತ ಅಂದ್ರು ಹಂಗಾಗಿ ಮನೇಲ್ಲ ಇದ್ದೀನಿ
ಎಲ್ಲಿವರೆಗೂ ಕಲ್ತಿದ್ದ್
ನಂದು ಡಿಗ್ರಿ ಆಗದ್ರಿ ಬಿ ಎ ಆಗ್ಯದ ಇವಾಗ ಬಿ ಎಡ್ ಮಾಡ್ಬೇಕು ಹ್ಮ್ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಿದ್ದೆ ಹ್ಮ್ ಮತ್ತೆ
ಏನಿಲ್ಲ ಬಾ ಅದೆ
ನೀವೇನ್ ಮಾಡ ಅತ್ತರಿ ಕೂತೀರಾ
ಏ ಕೂತಿರ ಇವಾಗ ನಾನು ಬಿ ಎ ಮಾಡಿದೆ
ಹ್ಮ್ ಹ್ಮ್ ನೀನ್ ಯಾವಾಗ ಅಡ್ಮಿಷನ್ ಮಾಡ್ಸ ಬಂದ್ರ ನಿ್ದ ಹಾ ಹಾ ಹಾ ಹೌದಾ ಮೊದ್ಲ ಏನ್ ಮಾಡಿರಿ ಎಲ್ಲಿ ಮಾಡಿದ್ರಿ
ಮೊದಲು ಅಬ್ದಲ್ ಪುರ್ವಾಳಂ ಪಿ ುಷಿ ಮಾಡಿದ್ದೆ
ಎಲ್ಲಿ ಬರ್ತದ
ಅದು ಕಲಬುರಿ ಡಿಸ್ಟ್ರಿಕ್ದಾಗೆ ಬರ್ತದ್ರಿ
ಹಾ ಹಾ ಹಾ ಹೌದ್ರಿ ಇವಾಗ ಅಂದ್ರೆ ನಿಮ್ದು ಬದು ಅಷ್ಟು ಬಂತ ಇದು ರಿಸಲ್ಟ ಕೈ ಆಗದ ಇದು ಮಾರ್ಕ್ಸ್ ಕಾಡು ಸರಿ ಬಿ ಎ ಪು ಸಿ ಪಿ ಯುಸಿ ಹ ಹಾ ಹಾ
ಈ ವರ್ಸ್ ಸ್ ಪಶಚಂ ಬಿ ಎ
ಬಿ ಎ ಅಡ್ಮಿಷನ್ ಮಾಡಸ ಬಂದಿರಾ ಹ್ಮ್ ಹ್ಮ್ ಪಿ ಯು ಸಿ ರಿಸಲ್ಟ್ ಎಷ್ಟ ಆಯ್ತು
ಸೆವೆಂಟಿ ಸೆವೆನ್ ಆಗ
ಹ್ಮ್ ಹ್ಮ್ ಪರವಾಗಿಲ್ಲ ಚಲೋ ಆಯ್ತ್ ಬಿಡಿ ಮತ್ತೆ ಅಲ್ಲೇನ್ ಹಸ್ಟ್ಲ್ ಬಿಟ್ಟಿದ್ರಾ ನಿಮ್ಗೆ
ಹಾ ಹಾಸ್ಟಲ್ ಇದ್ದು ಮತ್ತೆ ಅಡಿಗೆ
ಅಡಗಿ ಮಧ್ಯಾಹ್ನಕ್ಕ ಮಾಡಂಗಿಲ್ಲ ಇವತ್ ಒಪ್ಪತ್ತಲ
ಹಾ ಹಾ
ಇವಾಗ ಏನೋ ನಾ ತಿನಂಗಿಲ್ಲ ಮಧ್ಯಾಹ್ ನಮ್ಮ ಮನೆಯವರು ಬ್ ಇವಾಗ ಒಂದ್ ಸ್ವಲ್ಪತ್ತ ಆ್ತು ಊಟ ಮಾಡ್ಕೊಂಡ್ ಹೋಗ್ಯಾರ
ಹಾ ಹಾ
ನಾಷ್ಟಾನ ಮಾಡ್ಡ ಹೋದ್ರು ಮೇಲೆ ಮಾಡಿದ್ನ ತಿಂದು ಹದ್ರ ಇಲ್ಲಿಲ್ಲ ಬೆಳಗ್ಗೆ ಅವರು ಕಡೆ ನಾಷ್ಟ ಮಾಡಿದ್ರು ಸ್ವಲ್ಪ ನನ್ಗೆ ಬಿ ಬರದು ಅಂತ ಈ ಬಂದು ರೊಟ್ಟಿ ಮ ಶುರು ಖಾರ್ ಹಾಕೊಂಡು ಮತ್ತೆ ಮಂಡಳ ಸುಸ್ಲ ತಿಂದು ಹೋಗ್ಯಾರ
ಹಾ
ಮಧ್ಯಾಹ್ನದ್ ಊಟಾನೇ ಲೇಟ್ ಆಬ ತಿಿಂದ ಹೋಗ್ಯಾರಲ್ಲ ಆಯ್ತ್ ಮತ್ತ ನಾಯತ್ ಮಾಡ್ಬೇಕು
ಅತ್ರನ್ನ
ಹ್ಮ್
ಹ ಹಾ ರಾತ್ರಿ ಊಟಕ್ಕ ಏನ್ ಮಾಡ್ಬೇಕು
ಏನು ಇದು ತಾಳಿಪಟ್ಟು ಮಾಡ್ಬೇಕಂತ ಮಾಡೀನಿ
ತಾಳಿ ಪಟ್ಟು ಅಂದ್ರ
ತಾಳಿಪಟ್ಟು ಅಂತಂದ್ರೆ ದಪಾಟಿ ಅಂತಾರ ಗೊತ್ತಾ
ಹಾ ಹಾ ಹಾ
ನಿಮ್ ಕಡೆ ಏನಂತಾರ
ಅದೇ ಅದೇ ಅದ ಪಟಿನಿ ಅಂತೇವ್ರಿ
ದಪಟ್ಟಿ ಅಂತ್ರ ನಾವು ನಮ್ ಸೈಡ್ ಅಲ್ಲಿ ನಮ್ದ ಅವ್ರ ಮನ್ಯಾಗ ತಮ ತಾಳಿ ಪಟ್ಟು ಅಂತಾರ ಇಲ್ಲಿ ದಪಟಿನಿ ಅಂತಾರ ನಾನು ಎರಡು ಡ್ ಯೂಸ್ ಮಾಡ್ತೀನಿ
ಹ್ಮ್ ಹ್ಮ
ಹಾ ಗೋಧಿಟ್ಟು ಜೋಳದಿಟ್ಟು ಮತ್ತ ಕಡಲೆ ಹಿಟ್ಟು ಹಾಕಿ ಬೆರುಳ್ಳಿ ಮೆಣ್ಸಿನ್ಕಾಯಿ ಟೊಮೊಟೊ ಹಾಕಿ
ಎಲ್ಲಾ ನಾವ್ ಏನ್ ಹಾಕಂಗಿಲ್ರಿ
ಮತ್ತೆ ಹೆಂಗ್ ಮಾಡ್ತೀರಾ
ನಾವು ಬರೀ ಜೋಳದಿಟ್ಟ ಅದನ್ನ ಸರಿಯಾಗಿ ಕಲಸಿ ಅದ್ರೊಳಗ ಈರುಳ್ಳಿ ಹಾಕಿ ಅಟ್ಟೆ ಸುಡ್ತಾರ ಉಪ್ಪ ಅರ್ಶಿಣ ಹಾಕಿ
ಹಾ
ಆಯ್ತ ಅದ್ರ ಮೇಲೆ ಅವು ಹ ಏ ಅಷ್ಟತ ಯಷ್ಟ
ಬರೇ ಜೋಳದಿಟ್ಟ ಅಷ್ಟೇನಾ
ಅಷ್ಟ್ ಅದು ಇಷ್ಟ ಸುಡ್ತೇವ ನ್ ರಟ್ಟಿ ಮಾಡ್ದಂಗಗೆರಿ
ಹೌದಾ ಅಂದ್ರೆ ಅದ್ರೊಳ ಸ್ವಲ್ಪ ಈರುಳ್ಳಿ ಟೊಮೊಟೊ ಅರಶಿಣ ಮೆಣ್ಸಿನ್ಕಾಯಿ ಅಲ್ಲಿ ಹಾಕ್ತಾರೆ ಹಾ
ಜಜ್ಜಿ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಮತ್ತ್ ಹಿಟ್ಟನಾದ್ಕೊಂಡು ರೊಟ್ಟಿ ಬರ್ದಂಗ ಬಡ್ದ ಹಂಚ ಎನ್ಚಿನ್ ಮೆಲ್ ಸುಡ್ತೇವ್ರೀ.
ಹೌದು ನೋಡ್ತೀನಿ ಇವತ ರೆಸಿಪಿ ಟ್ರೈ ಮಾಡ್ತೀನಿ.
ಹಾ ಅದೇ ಮಾಡ್
ನಮ್ ಕಡೆ ಹಂಗ್ ಮಾಡಂಗಿಲ್ಲಾ ನಾನು ಇದ್ದೆ ತಾಳೆ ಇದೇ ದಪ್ಪ ಪಟ್ಟಿ ಅಂದ್ರೆ ಮೂರಿಟ್ಟು ಕಲಿಸಿ ಒಂದ ಸ್ವಲ್ಪ ಉಪ್ಪು ಹಾ ಹಾಕಿ ಅರ್ಶಿಣ ಹಾಕಿ ಒಂದ್ ಸ್ವಲ್ಪ ಮೆಣ್ಸಿನ್ಕಾಯಿ ಮಿಕ್ಸರ್ಗ ಹಾಕಿ. ಹಾಕಿ ಸ್ವಲ್ಪ ಗಟ್ಟಾಗಿ ನಾದ್ಕೊಂಡು ಎಣ್ಣೆ ಹೆಚ್ಚ ಹೆಚ್ಚಚ್ಚ ಹಿಂಗ ತಟ್ಟಿ ತಟ್ಟಿ ತಟ್ಟಿ ಹಾಕ್ತಿವಿ ಮುರಿಟ್ಟ ಆಕಿ ಮತ್ ಇನ್ನೊಂದಿಷ್ಟು ರಾಗಿ. ಇಟ್ಟತ್ತ ಇತ್ ಅಂದ್ರೆ ರಾಗಿ ಇಟ್ ಹಕ್ತಿವಿ.
ಹಾ ಹಾ
ಹ ಎಲ್ಲಾ ಇಟ್ಟು ಸೇರ್ ಮಾಡ್ ಮಾಡತೀವಿ ಅದ್ನ.
ಅಂದ್ರೆ ನಿಮುದು ತವ್ರ ಮರಿಕ್ ಮನಿ ಮನಿ ಕಡ್ದಲ್ಲ ಇಲ್ಲಿ ಮಾಡ್ತರಿ.
ಗಂಡನ್ ಮುನಿದು.
ಹಾ ಅದೇ ಇಲ್ಲಿ ಮಾಡ್
ಹ ಅಂದ್ರೆ ಸ್ವಲ್ಪ ಅಲ್ಲಿ ರಾಯಚೂರ್ ಜಿಲ್ಲೆ ಆಗತ್ತಾ ಇಲ್ಲಿ ಯದ್ ಗಿ ಗಿರಿ ಆಗುತ್ತಲ್ಲ ಸ್ವಲ್ಪ ಆದ್ರನು ಸ್ವಲ್ಪ ಡಿಫ್ರಂಟ್ ಡಿಫ್ರರೆಂಟ್ ಅಡ್ಗೆ.
ಹಾ ಹೌದು
ಚೌಳಿಕಾಯ್ ಮಾಡ್ತೀವಿ ಅಂತಂದ್ರೆ ಏನ್ ಮಾಡ್ತೀವಿ ಕುದಿಸ್ತೀವಿ ಫಸ್ಟ್ ಚೌಳಿಕಾಯ್.
ಹಾ
ಚೌಳಿಕಾಯಿ ಕುದಿಸಿ ತೆಕ್ಕೊಂಡು ಆಮೇಲೆ ಎಣ್ಣೆ ಜೀರ್ಗಿ ಸಾಸ್ವಿ ಕರಿಬೇವು ಉಪ್ಪು ಕ ರ ಅರ್ಶಿಣ ಬೆಳ್ಳುಳ್ಳಿ ಹಾಕಿ ಇದು ಕುದಿಸಿರದು. ಹ
ಸಾಸ್ವಿ ಜೀರ್ಗಿ ಹಾಕಂಗಿಲ್ಲ ನಮ್ ಕಡೆ.
ಆ ನಾವು ಅದನ್ನ ಹಾಕಿ ಕುದಿಸಿ ಕುದಿಸಿರೋದನ್ನ ಅದಕ್ ಹಾ ಕಿ ಸ್ವಲ್ಪ ಫ್ರೈ ಮಾಡಿ ತೆಗತಿವಿ ಅಲ್ಲಿ ತವ್ರ ಮನೆಯಾಗ ಆತರ ಮಾಡ್
ನಾವ್ ನಾವ್ ಹೆಂಗ್ ಮಾಡ್ತೇವಿ ಅಂದ್ರ ಅವೇ ತಂದ್ಬಿಟ್ಟು. ಕೊಯ್ತಿು ಕೊಯ್ದು ಹಂಚಿನಾಗ ಎಣ್ಣೆ ಹಾಕಿ ಹುರಿದು ಅ ಕಡ ತೆಗ್ದಿ ಹಿಂಡಿ ಖಾರ ಉಪ್ಪ. ಮಣ್ಸಿನ್ಕಲ್ಲ ಹಾಕಿ ಪಾಣೆ ಹೊಡೆದ್ ಬಿಡ್ತಾವ.
ಹಾ ಅದೇ ಇಲ್ಲಿ ನಾವು ಗಂಡನ್ ಮನಿ ಮಾಡ್ ಮಾಡ್ತರಲ್ಲ ಸೇಮ್ ಅದೇ ತರ ನೀವು ಮಾಡ್ತರಿ ಅಂದ್ರೆ ಸ್ವಲ್ಪ ಆಲ್ಮೋಸ್ಟ್ ಇಲ್ಲಿದು. ಗುಲ್ಬರ್ಗ ಸ್ವಲ್ಪ ಯಾದ್ಗಿರಿ ಸ್ವಲ್ಪ ಸೇಮ್ ಆಗತ್ತಾ.
ಹಾ
ಆ ಕಡೆ ರಾಯ್ಚುರ್ ಪುಲ್ಲ ಡಿಫ್ರೆಂಟ್ ಅಡ್ಗಿ.
ಫುಲ್ ಅದು ಆ ಕಡಿದ್ದುತಾನೆ. ಜಾಸ್ತಿ ಹಾ
ನಾನೇ ಮದ್ವಿ ಮಾಡ್ಕೊಂಡ್ ಬಂದ್ಮೇಲೆ ಸ್ವಲ್ಪ ಇಲ್ಲಿಗ್ ಅಡ್ಜಸ್ಟ್ ಆಗಕ್ ಬಾಳ ಹೋಯ್ತು.
ಅಂದ್ರೆ ನಮ್ಗ ಅಲ್ಲಿ ನಿಮ್ ಕಡೆ ಅಡ್ಜಸ್ಟ್ ಆಗ್ಲಕ್ಕ ಅಲ್ಲಿ ಊಟ ಮಾಡಕ ನಮ್ಗು ಬಿ ಜಲ್ದಿ ಇದು ಆಗಲ್ಲ.
ಆಗಂಗಿಲ್ಲ ಆಗಂಗಿಲ್ಲ ಈ ನಮ್ದಲ್ಲಿ ಅಡ್ಗಿ ಇ- ಅಡ್ಗಿ ಸ್ವಲ್ಪ ಡಿಫ್ರೆಂಟು ಅಲ್ಲಿ ಅಲ್ಲಿ ರೊಟ್ಟಿ ಒಗ್ಗಡೆ ಅಂತ ಮಾಡ್ತೀವಿ ಗೊತ್ತಾ.
ಹಾ
ಅಂದ್ರೆ ಈಗ ರೊಟ್ಟಿ ಉಳಿದಿರ್ತಾವಲ್ಲ ಅದನ್ನ. ತೋಯ್ಸ್ತೀವಿ ಸೇಮ್ ಅಂಡ ಸುಸ್ಲ ಮಾಡ್ತಾರಲ್ಲಾ ಆತರ ಮಾಡ್ತೀವಿ ನಾವಲ್ಲಿ. ಅವ್ಲಕ್ಕಿ ಮಂಡ ಸೂಸ್ಲಾ ಹೆಂಗ ಮಾಡ್ತಾರ ಸೇಮ್ ಅದ್ರಂಗೆ ರೊಟ್ಟಿ ತೂಯ್ಸಿ ಎತ್ತಿಟ್ಟು.
ಅವ್ ರೊಟ್ಟಿ ತೈಸರುಪ್ಲೆ ಹಿಂಗ್ ಹಸಿ ಹಸಿ ಆದಂಗ ಗಂಟ ಗಂಟ ಆಗಲ್ ರಿ.
ಇಲ್ಲ ಇಲ್ಲ ಗಂಟ್ಅಗಲ್ಲ ಅಂದ್ರೆ ಅಂತಪರಿ ತೂಯ್ಸ್ಬಾಡ್ದು. ಸ್ವಲ್ಪತ್ ತೋಯ್ಸಿ ಹಿಂಗ್ ತಗ್ದ್ ಎತ್ತಿಟ್ಬ ಬಿಡ್ಬೇಕು ಎತ್ತಿಟ್ಟು ಪಾಣಿ ಕೊಡ್ತಿವಲ್ಲ ಅದನ್ನ ಹಾಕಿ ಕಲುಸ್ಬೇಕು ಮ ದೂಸ್ತ ಇಗ್ ಇಲ್ಲಿ ಮಾಡ್ತಿವ್ ಉಪ್ಪಿಟ್ಟು ಮಾಡ್ತಂಗ್ ಇಲ್ಲಿ ಮಾಡ್ತಾರ ರೊಟ್ಟಿನ.
ಹಾ ನಾವು ಅದೇ ತರ ಮಾಡ್ ತಿದ್ದೇವು ಅದು ಹಿಟ್ಟಿಟ್ಟಾಗಕತ್ ಆಗತದರಿ ನಾವು ಈಗ ರೊಟ್ಟಿ ಮುರ್ದಿ ನೀರ್ ಹಾಕಿಡಣ ಅದು ಹಿಟ್ಟಿಟ್ಟಟ್ಟ ಆಗ್ಲತಿತ್ತು.
ಅಂದ್ರ ಅಂತಾ ಪರಿ ಫುಲ್ ತೋಯಿಸಬಾರದು ಹಿಂಗ ತಯ್ಸ್ ಹಿಂಗ ತೆಗೆದ ಬಿಡ್ಬೇಕ ಹೆಂಗ ಅವಲಕ್ಕಿ ಮಾಡ್ತಿರ್ ಸೇಮ್ ಅದೇ.
ಹಾ ನಾನು ಒಂದಷ್ಟ ಜಾಸ್ತಿ ನೀರ್ ಹಾಕಿ ಅದನ್ನ ಮೆತ್ತಗ್ ಮಾಡಿದ್ದೆ ಹಂಗಾಗಿ ಗಂಟ ಗಂಟ ಆಗಿತ್ತ.
ಹ ಹಾ ಹಂಗ್ ಮಾಡ್ಬಾರ್ಡ್ ಹಂಗ್ ಮಾಡ್ಬಾರ್ಡ್ ಬಾಳ ನೀರ ಜಾಸ್ತಿ ಬಿಡ್ಬಾರ್ದ್ ಹಿಂಗ ಅವ್ಲಕ್ಕಿ ಹಿಂಗ ಹಾಕನ ಹಿಂಗ ತೆಗತಿವಲ್ಲಾ. ಆತರ ಮಾಡಿದ್ರೆ ಅಲ್ಲಿ ಆತರ ಮಾಡ್ತಾರ ಇಲ್ಲಿ ನೋಡಿದ್ರೆ ಉಪ್ಪಿಟ್ಟು ಮಾಡ್ದಂಗ ಮಾಡ್ತಾರ ರೊಟ್ಟಿ ಹಾಕಿ ಹಾಕಿ
ನಿಮ್ ಕಡೆ ಏನ್ ನಿಮ್ ಕಡೆಗೆ ಯಾವ್ದೂ ಜಾಸ್ತಿ ಮಾಡ್ತೀರಾ ನಿಮ್ ತವ್ರ ಮನೆ ಕಡೆಗೆ
ಅಂದ್ರ ಎಲ್ಲಾ ತರಾನು ಮಾಡ್ತೀವಿ ಜಾಸ್ತಿ ಅಂದ್ರ ಇಲ್ಲ ಎಲ್ಲಾನು ಮೀಡಿಯಂ ಎಲ್ಲಾ ಏನ್ ಸಿಗುತ್ತ ಅದ್ರ ಮ್ಯಾಲ್ ಮಾಡ್ತಿವಿ. ಇದೇ ಜಾಸ್ತಿ ಅದೇ ಜಾಸ್ತಿ ಅಂತ ಅಲ್ಲ. ಈಗ ಇಲ್ಲಿ ಅಂದ್ರೆ ಬರೇ ರೊಟ್ಟಿ ಜಾಸ್ತಿ.
ಹಾ ನಮ್ ಕಡೆ ರೊಟ್ಟಿ ಮತ್ತೆ ಬ್ಯಾಳಿ ಸಾರು ಅಂದ್ರ ಫೇಮಸ್.
ಹ್ಮ್ ಇಲ್ಲಿ ರೊಟ್ಟಿ ಒಂದಿನ ಮಾಡ್ಲಿಲಿಲ್ಲ ಅಂದ್ರೆ ನಡೆಯದೇ ಇಲ್ಲ. ಏನ ರೊಟ್ಟಿ ಮಾಡಿಲ್ಲ ಅಂದ್ರೆ ನಿಮಗ್ಗೆ ಮಾಡಕ ಬರಲ್ಲನ ಅಂದನ್ಬಿಟ್ಟ ಆತರ ಮಾಡ್ ಮಾತಾಡಿ ಬಿಡ್ತಾರ ಇಲ್ಲ ಅಡಗಿನೇ ಮಾಡಲ್ಲ ನೀನು ಅಂತ.
ರೊಟ್ಟಿ ಮತ್ತೆ ಕಾರ್ಬ್ಯಲಿ ಇತ್ತ ಅಂದ್ರೆ ನಮ್ ಕಡೆಫುಲ್ ಫೇಮಸ್ ಅದು.
ಹ್ಮ್ ಹ್ಮ್ ಹ್ಮ್ ನಮ ನಮ್ದ ಅಲ್ಲಿ ಹ್ಮ್.
ಜಾಸ್ತಿ ಅದೇ ತೊಗರಿಬ್ಯಾಳೆ ಪುಂಡಿ ಪಲ್ಲೆ ಹಿ ಹಿಂಡಿ ಮತ್ತೆ ರೊಟ್ಟಿ ಹಿಂತಾವೇ ಉಂತೇವ. ನ ಹಾ ನಮ್ ಸೈಡ್ ಇನ್ನ ಗಟ್ಬಳೆ ಏನೋ ಗೊತ್ತದ ಇಲ್ಲ ಗೊತ್ತಿಲ್ಲ ನಿಮಗ - ಹಾ ಅದ ಇತ್ತ ಅಂದ್ರ ಜಾಸ್ತಿ ಉಂತೇವ ನಾವ್ ನಮ್ಮ ನಮ್ಮ್ ಊರಲ್ಲೆಲ್ಲಾ -
ಹ್ಮ ಹ್ಮ್ ಹ್ಮ್ ಕೇಳ್ರಿಲಾ ಸ್ವಲ್ಪ ಗಟ್ಟಿ ಬೇಳೆ ಅಂತಂದ್ರೆ ಸ್ವಲ್ಪ ಬ್ಯಾಳೆ ಕುದಿಸಿ ಸ್ವಲ್ಪ ಹಣ್ಣಣ್ಣ ಆಗಂಗಿದ್ದಾಗ ನೀರ್ ಬಿಡ್ಬಾರ್ದ ಸ್ವಲ್ಪ್ ಗಟ್ಟಿ ಆಗಿದ ಮೇಲೆ ಅದಕ್ ಉಪ್ಪು ಖಾರ ಅರಿಶಿನ ಹಾಕಿ ಮೆಣಸಿನಕಾಯಿ ಹಾಕ್ರವ ಮೆಣಸಿನಕಾಯಿ ಹಾಕಿರ್ತಾರ್ ಪಾಣಿ ಕೊಡ್ಬೇಕ ಅಷ್ಟೇ ಹೌದಲ್ಲ.
ಅದು ಸಾರ ಆಯ್ತು ಗಟ್ಬಳೆ ಅಂದ್ರೆ ಸ ಹಾ ಜಾಸ್ತಿ ಕುದಿಸಿ ಹುಂಚಿಕೆ ಹುಳಿನು ಟಮಾಟಿ ಮತ್ತೆ ಖಾರಾ ಉಪ್ಪು ಅರ್ಶಿಣ ಆತರ ಎಲ್ಲಾ ಹಾಕಿ ಮುಗಸಿದ್ರೆ ಆಯ್ತು. ಅದ್ರ ಅದ್ರ ಜೊತೆ ರೊಟ್ಟಿ ಆದ್ರೆ ಮುಗದ ಹೋಯ್ತು ಒಂದು ಊಟದು
ಹಾ ಟೇಸ್ಟ್ ಆಗುತ್ತೆ. ಟೇಸ್ಟ್ ಆಗತ್ತ ಅಲ್ಲಿ ನಮ್ ಮಮ್ಮಿ ಜಾಸ್ತಿ ಅದನ್ನೇ ಮಾಡೋದು. ಬ್ಯಾಳಿ ರೈಸು ತುಪ್ಪ ರೊಟ್ಟಿ ಅದು ಜಾಸ್ತಿ ನಾವ ಮೂರ್ ಜನ ಹೆಣ್ಮಕ್ಳು.
ಹಾ ಹಾ
ಮೂರ್ ಜನ ಹೆಣಮಕ್ಳು ಮೂವರ್ದು ಮದುವೆ ಆಗ್ಯದ.
ಹಾ ಹಾ
ಹ್ಮ್
ಅಣ್ಣಂದಿರು-
ಅಣ್ಣ ಇಲ್ಲ ತಮ್ಮ ಇಲ್ಲ.
ಹಾ ಹೌದಾ.
ಹ್ಮ್ ಹ್ಮ್ ನಾನ್ ಮಾಡ್ಲಿ ಕಟ್ ಮಾಡ್ಲಿ ಒಂದ್ ನಿಮಿಷ-